ಹಾ ಚೇತರ ಭೈಿ
ಹ ಹ್ಮ ಎ ನ ಈ ಏನ್ ಊಟ ನಾವು ನಮ ರೂ್ಸ್
ಹ್ಮ್ ಹ್ಮ್
ವರ್ವಲ್ ಕುಂತಿನ ಮಕ್ಕಳವರು ಏನಾದಾರನಾದರೂ ಮಾತಾಡ್ತಾರೆ
ಅದ ಚೇಮ ಇಷ್ಟಪಡ್ತಾರಲ್ಲ ಅದನ್
ಇಲ್ಲ ಅಲ್ಲಯ ಇಸ್ ಬರ್ಡ್ ಬೇರೆ ಜೋಡ್ಸೋದ ಇರ್ತದೆ ಇದ್ರಾಗ ಹಂಗಲ್ಲ ಅವ ಕಾರ್ಡ್ ಖಾಲಿ ಮಾಡೋದ ಬೇರ
ಹ್ಮ ಹಾ ಎಂಗನಪ್ಪ ನಾನು ಕೊಟ್ಟ ಅಯಗ ಅದಕಂತ್ರ ಹಊನಾ
ಹಾ ಹನು
ಹ್ಮ ಹ್ಮ್ ಆಗಡೆೇ ಮಲ್ಯ ಹಚ್ಚಿದ್ದ ಮಲ್ಯನ್ ಕೂಡ ಮಾತಾಡಿದ ಒಂದ್ಸಲ
ಹ್ಮ್
ಮತ್ತ ಫ್ರೆಶ್ ಒಚ್ತ್ ಬಿಡ ಮತ್ತ ಅರಚಿಲ್ಲ
ಹ್ಮ್ ಹ್ಮ್
ಅಪ್ಪ ಮತ ಡಿಮಿಗೆ ಇದ್ದ ಬಗೆ ಮಾತ ಮಾಡಡೋದಂತ ಹೌದು ಮಲ್ಯ್ಾವಂತ ಹೆಂಗ ಹಗಿದಂತ
ಹ್ಮ್ ಹ್ಮ್ ಹ್ಮ್
ಹ ಅಂತ ಪಾಗಲ
ಗುಡು ಯರದ್ ಮಾತಾಡ
ಹ್ಮ ಅ್ರೆ ಆಕಚ್ಚಿದ್ದ ಒನ್ ಜಿ ಬಿ ನೆಟ್ಕ್ ಅಂತ
ಹ್ಮ್
ಡಕಂದ ಹ
ಹತಿದ್ದ
ಎಲ್ಲಯಾಕ್ಲ ಹ ಮರ ರೊಕ್ತಲ್ಲ ಅಂತಂದ
ಹ್ಮ್
ಅತ್ತವ ಬೇರೆ ತರ ಹುಡುಗಿದ ಅದುಂತ
ಹ್ಮ್
ಆಯ್ತ ಅವನ್ ಸ್ವಲ್ಪ ಮಾಡ್ಚೆಕ್ ಮಾಡಿದ ಅವ ಸ್ವಲ್ಪ ಮಾಡ್ಸೆಕ್ ಮಾಡಿದ
ಹ್ಮ್
ಅದುಟ್ ನವು ಫೋನ್
್ಮ ಒರೆ ಮನಸಿಕಾಗಲಾಯ ಅಂದಂಗಾಣುವ
ಯಗಡಲ್ಲಿ ಅಂದ್ರ ಹೆಂಗ ೂರಗಡಲ್ಲಿ ಅಂತ
ಅವನ ಹಾಕ್ಬಾಡ ತಾಯಿ ಎಣ್ಣ ಹಾಕಿದ್ನಲ್ಲ ಸುಮ್ನೆ ಹಾಕಪ್ಪ ಅಂತ
ಅವ ಅವ ಮಜಾಗಲ ಮಾಡ್ತಾನ ನೀನ್ ಪೂರಾ ಸೀರಿಯಸ್ ಉಟೆ ನೀ ಅದು
ಹ್ಮ್ ಇಲ್ಲ ಬೇಾರೆ ಯಾರ್ ಮಲಾಕಿದ್ರು ಸು್ಿರ್ದ ಅವ್ ಅವ್ರ ಮಲೆಾಕ ನ ಸು್ನೆ ಯಾಂತೇಳಿ ಕದ ನೀಮಗ ಅದ್ರ ನೋಡ ಮಾನ್ಸಿಕಗಿದೆಲ್ಲಾಕ
ಮಾನ್ಸಿಕ ಅಲ್ಲ ಫೋಟೋ ಹೊಸೇ ಕೊಂಡವರಲ್ಲ ಮತ್ತೆ ಅವಪ್ಪ ಹೊಸ
ಹ್ಮ್ ಸೊಪ್ಪಗ ಅವವಾಗಿನ್ಗಿಿನ ನೋಡಕ್ ಚಲೋ ಆಗಿರ್ತಾವ ಅಲ್ಲಿ ಈಗ ಮನ್ಷಿಗ್ ಕಾಡ್ತ ಅದಲ್ಲ ನಮ್ಗ ಹೊಸ ಪೋಟೋ ನೋಡದಾಗ ಎಲ್ಲ ಅವವು ಅವ ರಿಲೇಟ್ರಡ್ ನಮ್ಗೆ ಗೊತ್ತಿರ್ತಾವ ಲ್ಲ ಫೀಲಿಕ್ಸ್
ಹ್ಮ
ಇಲ್ಲ ವಸಟಸ ಫೋಣ ಯ ಅವ್ರಗಿನ ಕಿಂತ ಬಾರಿ
ಹ್ಮ ಅವ್ರದಕ್ಕ ಫೋಟೋ ಓತಿ ಇಮಕ್ಕೂರು ಮೆ ಮತ್ತೆ ಎಾರ್ಲ ಅಂದ್ರೆ ಮತ್ತೆ ಕೂತಿ
ಹದ
ಹ್ಮ ಒಂದಾಗಲಿ ೋ ಫೋಟಗ್ಲ ಅದೊಂದು
ಮದಂದ ಆಕ್ಲ
ಹಕ ಮಾಕ್ಕ ಅವ ಮುಂಜಿ ಲಕ್ಕವಾಕ್ಕೆ
ಅದೊಂದ ಆಾಕ್ಲೆ
ಕೋಣ ಹಂಗ್ಯಾಕ ಮಾಡ್ತಳ
ನೀ ಮಾನ್ಸಿಕ ಆಯತ್ ಬಿುಡು ನೀ ಸುಮ್ನೆ ಯಾಕೆ
ಎಲ್ಲಾ ಆಗಿನ ಮನ್ಸಕ್ ಆಾಕ್ ಏನಾಗಲ್ಲ
ಅಂದ್ರೆ ಅದ ಅದದು ನಾಕಕ್ ಬಾರ ಆಗೆ
ಹಾಕುವಪ ಹಂಗ್ಯಾಂಗ ಮಾಡ್ತಿ
ಹ್ಮ
ಆಕಬ ಆಕ
ಏನ ಇದ್ದು ನ ಬರೇ ಎರಡ ಹಾಕೊಂಡದು
ಹೌದಾ ಹಳಿವವದ ಕೂಡ ನಂಬ ನವು ಅಳಿವು
ಹ್ಮ್ ಈ ಎರಡ ವರ್ಷ ಆಯ್ತುನು
ಹ್ಮ ಹತ್ತೊಂದದಾಗಲ್ಲ
ಆತ್ ನ ಆಮೇಲೆ ಸ್ೀಕರ್ ರೇಟ್ಾಗಿ ಬರಲ್ಲಪ್ಪಾ ಸ್ಪೀಕರ್ ರೇಟ್ ಮಾತಾಡೋಂಗಗೆಲ್ಲ ಅದು
ಇದೇ ಬೆಟರ್ ಆಪ್ಷನ್
ಹ್ಮ್ ಇವತ್ತೊಂದು ಎಕ್ಸಾಮ್ ಇದೆ ನಾಳೆ ಬಿಟ್ಟು ನಾಡಿದ್ದ ಒಂದು ಬ್ಯಾಕ್ಲ ಇದೆ
ಹ್ಮ ಹ್ಮ ಹ್ಮ ಹ್ಮ
ಎಪ್ಪಾ
ಹ್ಮ
ಏನ್ ಮಾಡುವ ಗೊತ್ತಾಗ ಆಗಬಲ್ಲದು
ಹ್ಮ್್ಮ
ಎರಡು ಬ್ಯಾಕ್ ಮೂರ ಈ ಸೆಮಿಸ್ಟ ಇದಾವ
ನಯ ಸಬ್ಜೆಕ್ಟ್
ಮೇನ್ ಮೇನ್ ಕೋರ್ಸ್ ಅವೆಲ್ಲ
ಎಷ್ಟ ಎಷ್ಟು ಮಸ್ದಳ ನಿಮಗ ಹ ಮ ಆಡ ಎಂಬತ್ತಿಗೆ ಮೂವತ್ತ
ಅಲ್ಲ ಫಸ್ಟ್ ಎನ್ ಇ ಪಿ ಅಂತೇಳಿ ಅರವತ್ ಮಾರ್ಕ್ಸ್ಿಂದ ಇತ್ತು
ಹ್ಮ್
ಗೌರ್ಮೆಂಟ್ ಕಾಂಗ್ರೆಸ್ ಬಂತಲ್ಲ ಎಸ್ ಸಿ ಪಿ ಮಾಡ್ಯಾರ ಮಕ್ಳು ಮತಿ ಡಿ ಕೆ ಶಿವಕುಮಾರ್ ಇರೆಲ್ಲ ಕಲಿತ ಎಂಬತ್ ಮಾರ್ಕ್ಸ್ ಅರವತ್ತ ಇತ್ತು ನಲ್ವತ ಇಂಟರ್ನಲ್ ಇತ್ತು
ಹ್ಮ್
ಇಪ್ಪ ತೊೊಂಡ್ರ ಪಾಸ್
ಹ್ಮ್ ಹ್ಮ್
ಒಂದು ಬಾಕಿ ಇರ್ತಾ ಇರಲಿಲ್ಲ
ಹ್ಮ್ ಹ್ಮ್ ಮತ್ತೇ ನಮ್ಮದು ನೂ ಮೂವತ್ತು ಐದು ಇದ್ದರೆ ಪಾಸ್ ಆಗ್ಬಿಡ್ತಿತ್ತು
ನಿಮ ದಿನ ತೇರಿ ತೇರಿ ಡೈರಂಗಕ್ ಮಾರ್ಕ್ಸ್ ಕೊಡ್ತಾರ ನಮ ಏನ್ ಕೋಡೆ ಬರಬೇಕಲ್ವ ಕೋಡ್ ಎಲ್ಲಿಂದ ಏನ್ಪರ್ತದೆ ಒಂದ್ ಹೋದ್ರೆ ಒಂದ್ ೆನಪತ
ಕೋಡ್ ಮೇಲಿಂದ ಹೋದರೆ ಕೆಳಗಿನ ನೆನಪು ಹೋಗುತ್ತೆ
ಹ್ಮ್ಮ
ಇನ್ನು ನಿಮ್ ದಿನ ಒಂದು ಒಂದು ಒ ಏ ಡಗ್ರಾಮ್ ನೆನಪಿಟ್ಕೊಂಡ್ರೆ ಏೇನ್ ಪಾಟ್ ಇರ್ತೋ ಏನನ್ ಫಕ್ಷನ್ ಇರುತ್ತೆ ಅಂತ ನೆನಪಿಟ್ಟುಕೊಂಡರೆ ಬರಬಹುದು
ಹ್ಮ್
ಹ ಬರ್ತಾನ ಮ ನಮಗ ಏನ ಕೋರ್ಡ್ ಬಗ್ಗೆ ಏನ್ಟ ಅದ್ರ ಬಗ್ಗೆ ಏನ್ ಬರೀತ ಯೆನು ಬರಂಗಿಲ್ಲ ಏನಲ್ಲ ಬರ ಅದೇ ಬರಿರ್ಬೇಕಲ್ಲ
ಹ್ಮ
ಅದು ಬರ್ಸು ಸತಿ
ಹೂ ಫಸ್ಟ್ ಇಯರ್ ಗೆ ಅಷ್ಟೇ ಡಯಾಗ್ರಾಂ ಇರುತ್ತವೆ ಸೆಕೆಂಡ್ ಇಯರ್ ಇರಲ್ಲ ಡೈಗ್ರಾಮ್
ಒಟ್ಟ ತೇರಿ ಇರ್ತದಲ್ಲ ನಿಮ್ ತೇರಿರ್ತದ ವರ್ಡ್ಸ್ ಗಳು ನೆನ್ಪಿಡದ ಇರ್ತದಷ್ಟ್
ಹಾ ತೇಸ ಒಂದಕ್ ಬಕೊಂಡ ಹೋಗಬ
ಇದಕ್ಕ ಅಕ್ಕಾಗ ಸಂಸ್ಕೃತದಾಗ ಒಂದ ಸ್ವಲ್ಪ ಇರ್ತವೆ ಹಾಗಿದ್ದರೆ
ನ ಸಂಗೂತಲ ಮುಗೆ
ಹ್ಮ್ ವರ್ಡ್ಸ್ ಗಳೇ ಹೂ ವರ್ಡ್ಸ್ ಗಳೇ ಇಡ ಅದ ಪ್ರೆಸರ್ ಪಾರ್ಟಸ್ ಬಾಡಿ ಪಾರ್್ಟಸ್ ಹೇಳಿಬಿದ ಅದು ಎನ್ ದೊಡ್ಡಹಗದ್ದು
ಬೈಪಾಸ್ ಹೆಸರು ಈಜಿ ಇರ್ತಿ ಒಂದೊಂದ ಇರ್ತವ ಓಡರ್ತಾವವು ಫಸ್ಟ್ ಟೈಮ್ ಕೇಳ್ತವಲ್ಲ ಜಿ ಜಲ್ಿ ನಂಬರ ಹ ಫಾರಿನ್ಸ್ ಹೌದಿಂಗನ್ ಬರಲ್ಲ
ಏನು ಬರಲ್ಲ ಅವು
ಉಳಿಕಿದ್ದೆಲ್ಲ ನೆನಪಿರುತ್ತ
ಹಾ
ಹಲ್ಗಿದಲ್ಲಿ ನೆನಪಿ ಇರ್ತಾವ ಅಷ್ಟೇ ನೆನಪಿರಲ್ಲ ಡಿಫಿಕಲ್ಟ್ ಓಡ್ಸ್
ಹ್ಮ್
ನಾಕ ಬರಂದ್ರೆ ನಿಮ್ ಕಡೆಗೆದಾರ ನ ಟ್ರಿಪ್ಪಿಗೆ
ಹ ಇಲ್ಲೇಬೋಡ್ದ ಇಲ್ಲಿೇನಾವ ಅಂತ ಆಗ್ತದೆ ಟ್ರಿ ಮಂಗಳೂರ್ಗ್ ಹೋಗಬೇಕಕ್ ಮಂಗಗಳೂರ್ ಸೈಡ್ ಹೋಗ್ಬೇಕಕ್ ತುಮಕೂರು ಸೈಡ್ ಬಂದ್ ಹಾಗೆ ಮಠ ನೋಡ್ಬೇಕು ಮ
ಆ ನೀನ್ೂಸ್ ಮನೆಗಲ್ಲ ತುಮ ಅದು ಮಂಗ್ಗಳೂರು
ಎಲ್ಲಿ ಇಲ್ಲಿಂದ ಪೂರಾ ದಂಡಿಗ ಹೋಗ ಕೋಪ ಕಡೆ ನಾವು ಏನಂದು ಆರ್ನೂರು ಏಳ್ನೂರು ಕಿಲೋಮೀಟರ್ ಆತದೆ ಅಲ್ಲ ನಿಂಬಲ್ಲಿಂದ ಬಂದಷ್ಟೇ ಆಗ್ತದೆ
ಆರವರ ಅತದ
ಹಾ ಮತ್ತ
ಹಾ ಅಷ್ಟ ಇಲ್ಲಾರನ್ ನೋಡು ಒಂದು ಎರಡು ನೂರು ಕಿಲೋಮೀಟರ್
ಹೇ ಇಲ್ಲ ಇಲ್ಲ ಆರು ಸಮೀಪ ಆಯ್ತಾ ತಮ್ಮ
ಹ್ಮ್ ಹ್ಮ್
ಮಂಗಳೂರ್ ಬೆಂಗ್ಳೂರ್ಲಿಂದನ ನಾಲ್ಕುನೂರು ಅದ
ಹ್ಮ್
ತುಮಕೂರು ಒಂದು ನಾಕಕ್ನೂರ ಐದು ನೊರ್ ಆದ ಒಟ್ಟು
ಹ್ಮ್ ಹ್ಮ್
ಕುಡರಂಗಗೆ ಆಯ್ತು
ಮತ್ತೆ ನಾವ್ ಉಡುಪಿ ಉಡುಪಿ ಕಡೆ
ನಿಮ್ಗ
ಹ್ಮ್ ಉಡುಪಿ ಒಂದ ನೂರ್ ನೂರ ಐವತ್ತ್ ಆಯ್ತದ
ಅಲ್ಲೇ ಬಂದಿದೀವಿ ಅವತ್ ಉಡುಪಿಗೆ ಬಂದಿವಿ
ಹ್ಮ್ ಉಡುಪಿ ಉಡುಪಿ ಈ ಕಡೆ ಯಾವದಪ್ಪ ಅದು ಫಾಲ್ಸ್ ಅದಲ್ಲೊ ಮಾರಾಯ ಯಾವದಾದು ಮುಳ್ಳಯ್ಯನಗಿರಿ
ಹ್ಮ್
ಮುಳ್ಳಯ್ಯನಗಿರಿ ಫಾಲ್ಸ್ ಎಲ್ಲ ಇಲ್ಲೇ ನಮ್ಗೆ ನೂರ ಐವತ್ತಂಗ
ಹ್ಮ್
ಅಂದ್ರೆ ಒನ್ ಡೇ ದಾಗ ಬರದಾಗಲ್ಲ ಅಷ್ಟು ಕೇಳ್ಬೇಕು ಒಂದೆರಡು ದಿನ
ಹ್ಮ್
ಅಷ್ಟೇ ಇದ್ದು ಮಾಡ್ಕೊಬೇಕು
ಹ್ಮ್ ಹ್ಮ್
ಮತ್ತೇನಿಲ್ಲ ನೋಡ್ಲಕ್ಕ ಏನಪ್ಪಾ ಎಲ್ಲಾನ ನೋಡಿದ್ದೇವ ಆಲ್ಮೋಸ್ಟ್
ಹ್ಮ್
ನಾ ಇಲ್ಲಿ ತನ ಇವಾಗ ನೀ ಬೀಚ್ಗಲ್ಲ ಬೀಚಿಗೆ ಇಷ್ಟು ದೊಡ್ಡವನು ಆಗೀನಿ ಒಂದು ಸಾಲನ್ನು ಬೀಚ್ ಹೋಗಿಲ್ಲ ಹೋಗೆ ಇಲ್ಲ ಇಲ್ಲಿನ
ಮಂಗ್ಗಳೂರಿಗೆ ಬರ್ವ ನೀವು ಉಡುಪಿಯ ಉಡುಪಿಯ ಕಾಲ ಉಡುಪಿ ಕಾಲದ ನೋಡ
ಹ ಆದ ಬಟ್ ನಾವ್ ಒಂದ್ಸಲ ಹೋಗಿಲ್ಲಪ್ಪ ಬೀಚಿಗೆ ಹೆಂಗಿರತ್ತ ಭಾಯ್ ಟಿವಿಯಾಗ
ಒಟ್ಟ ಬಾಯಿ ತರಿಬೇಡ ನೀನ್ ಬಾಯಿ ತರದಂದ್ರ ಬಾಯೆಲ್ಲ ಉಪ್ಪು ಉಪ್ಪು
ಅದು ನೋಡಕ್ ಅಷ್ಟ ಎಲ್ಲಾ ಮೈ ಎಲ್ಲಾ ಉಪ್ಪು ಉಪ್ಪು ಉಪ್ಪು ಉಪ್ಪು ಎಲ್ಲಾ ಚಡ್ಡಿ ಒಳಗೆಲ್ಲ
ಹ್ಮ್
ಅದ್ರಾಗ ಕ್ಲಿನ್ ಇಲ್ಲೋ ನಮ್ಮ್ ಕಡೆ ಬೀಚ್ಗಳು ಕ್ಲಿನ್ ಇರ್ಬೇಕು
ಕ್ಲೀನ್ ಇರ್ಲಿಲ್ಲ ಅಂದ್ರೆ ಒಂತರಾ ಫೀಲ್ ಬರ್ತದಲ್ಲೆ ಅದ್ರ ಕ್ಲೀನ್ ಇರ್ಲಿಲ್ಲಂದ್ರೆ
ಹ್ಮ್ ನಮಗ್ ಇಲ್ಲಿಂತ ನಮಗ ಗೋವಾ ಏಳ್ನೂರುತ್ತ ಎರಡ್ನೂರು ಕಿಲೋಮೀಟರ್
ಹ್ಮ್
ಅಲ್ಲಿಗೊಂದುಸಲ ಹೋಗ್ಬೇಕ್ ಗೋವಾಕ್ಕೆ ಒಂದಸಲ
ಗೋವಾ ಹೋದ್ರ ರೊಕ್ಕ ಬಕೊಂಡರ.
ಹಾಕ್ಕಲಕ್ಕೆ ಒಂದ ಸಾವಿರ..
ಹ್ಮ್. ಕೊಡ್ಯಾರ್ ಗಿಡಾರ್ ಇದ್ರರು ಅಂದ್ರ..
ಹ್ಮ್ ಹ್ಮ್.. ಕುಡದ ನ ಕುುಡದ ನ ಕುಟ್ಟತಲ್ಲಿ ಅಲ್ಲಿ ಹೋಗೋಣ.
ಹ್ಮ್
ಸುಮನ್ ಪಂತಗಕ ಪಾಂತದ..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
ಫಾರಿನ್ ಕ ಇದದಕ್ಕ ಸ್ವಿಜರ್ಲ್ ಲ್ಯಾಂಡರ್ ಅಲ್ಲಿ.. ಪುರ ಬಿಚ್..
ಬೀಚ್ ಅಂದ್ರೆ ಇದಕ್ ಹೋಗ್ಬೇಕಕ್ ನಿಂದ ಮಾಲ್ಡೀವ್ಸ್ ಮಾಲ್ಡೀವ್..
ಹ್ಮ.. ಕಡೆ ಹೋಗಕ್ ಮಾಡೋಬದ್ರ ಟ್ರಿಪ್ಪಿಗೆ. ಅಲ್ಲಿ ನೇಜರ್ ನಂಗೆ.
ಇ. ಹ ಅಲ್ಲ ಕ್ಲೀಸ್ ಮಂಟೈನ್ ಮಾಡ್ತಾರೆ.. ಅ ಮೇನ್ ಅದ ಮೆಚ್ಚ.
ಹ್ಮ್..
ಏನ ಇರ್ಲಿ ಬಿಡ್ಲಿ ಅಲ್ಲಿ ಜಾಸ್ತಿ ಕ್ರೌಡ್ ಇರ್ಲಿ ಬಿಡ್ಲಿ. ಇ ಇರಬೇಕು ಲೀನ್ಯಸ್ ಇರಬು..
ಹ್ಮ್..
ಹ್ಮ ಇಲ್ಲ ಯಾರ್ ಸೋತ್ರಲ್ಲ.. ಹಾ. .. ಹ ನಮ್ ಕಡೆ ಒಂದ್ ಒಂದ್ ಸೌಭ್ಯ ಒಂದ್ಜರ ಆಗ್ತಿರ ಬ ಜಬಟ್ಟ.. ಹಲೋ..
ಏ ಇದೇ ಒಲ ಉಡಿಮಚ್ಚ ಇದ..
ಡಿಯ ಮ್ಯಾಚ್ ನ ಇನೋ ದೂರ ಅವ ಇಂಗ್ಲೆಂಡ್ ಜೊತೆ ಇವ್ರ ಜೊತೆ ಎಲ್ಲಾರ ನಿಿಂದ ಬರ ಇಡಂಟ..
ಇಡದು ಒಡೆಯಲ್ಲ ಉಡದ ಒಡ..
ಇವ್ರ ಜೊತೆ ಟಿ ಟ್ವೆಂಟಿ ಮುಗುದ ಆದ್ಮೇಾಲ ಅವ್ರ ಜೊತೆ ಹೊಡ್ಯ..
ಫಸ್ ಟೆಸ್ಟ್ ಇರ್ತವ್ರ ಟೆಸ್ಟ್ ಆಗೋಣ ಆಮೇಲೆ ಟ್ರೀಟ್ಮೆಂಟ್ ಇರ್ತಾನ..
ಎಲ್ಲ ಫಸ್ಟಿಗೆ ಓಡಿಯಾ ಮುಗಿದ್ ಆಮೇಲೆ ಟೆಸ್ಟ್ ಟಿ ಟ್ವೆಂಟಿ ಮುಗಿದ್ ಆಮೇಲೆ ಲಾಸ್ಟ್ ಟೆಸ್ಟ್..
.. ಹ್ಮ್ ಹ್ಮ್ ಹ್ಮ್ ಅಷ್ಟಿಗೆಲ್ಲ ಎಷ್ಟು..
ಹ ಫಸ್ಟ್ ಎರ್ಸಿದ್ ಅದು ಸ್ವಲ್ಪ ವಿರಾಟ್ ಕೊಹ್ಲಿ ಅವ್ರ ಸಲ ಅಂದ್ರೆ ಸ್ಟ್ ಹರ್ತ ಡಿ.. ನಾನು ನೋಡಿಲ್ಲ ಹಂಗೆ ಅನ್ಕೊಂಡತೀನಿ ನೋಡ್ಬೋದು..
ಅಲ್ಲ ಲಾಸ್ಟ್ ನಿಮಿಷ ನಡ ಅಲ್ಲ ಅಂಗೀಭಾವಿಕಿಂದೆ.. ಟಸ್ಟ್ ಆಮ ಫಿ ವೆಂಟಿ ಆಮ ಹಳ .
ಐರ್ಲೆಯಾಂಡ್ ನ ಒಡಿಐ ಇಲ್ಲ..
ಹ್ಮ್ ಇಲ್ಲ ಲಾಸ್ದಲ್ಲ ಇದು..
.. ಅಫ್ಘಾನಿಸ್ತಾನ ಮ ಆಡ್ಬೇಕಾಗಿತ್ತು ವಿರಾಟ್ ಕೊಹ್ಲಿ..
ಹ್ಮ್.
ಪಕ್ಕ ಆ ಆಗ ಒಂದರ ಎರಡು ಸೆಂಚುರಿ ಹೊಡೆದ ಹೊಡಿತಿದ್ದ..
ಒಡಿದಿದ್ದ ಅರಾಮ್ ಒಡಿದಿದ್ದ.. ಎಷ್ಟಾಗದದು ತೊಂಬ ಎಂಬತ್ ಎಂಬತ್ತೆಂಟು